ನಮಸ್ತೆ
ನಮಸ್ತೆ
ನನ್ನ ಧ್ವನಿ ಕೇಳತಿದ್ದೀಯೇ
ಹಾ ಕೇಳಿಸುತ್ತಿದೆ
ಹಾ ಹ ನಾವೂ ಹಾ ಕೇಳುತ್ತಿದೆ.
ಹ್ಮ್ ನದಿಗಳ ಬಗ್ಗೆ ಮಾತನಾಡ ಹುತ್ತ ಹೋದರೆ ಎಷ್ಟು ವಿಷಯಗಳಿವೆ ಎಂದು ಅನಿಸುತ್ತದೆ.
ಹೌದು ನದಿಗಳು ಕೇವಲ ನೀರಿನ ಮೂಲವಲ್ಲ ಅವುನ್ ಕೇಳಿಸುತ್ತಿದೆಯಾ
ಈಗ ಕೇಳಿಸುತ್ತಿದೆ ಹೇಳಿ
ಹೌದು ನದಿಗಳು ಕೇವಲ ನೀರಿನ ಮೂಲವಲ್ಲ
ನಾನು ನಿಮ್ಮನ್ನು ಏನು ಕೇಳಿದೆ
ಕೇಳಿಸುತ್ತಿಲ್ಲವಾ
ನಿಮ್ಮ ಧ್ವನಿ ನೀವು ನಿಮ್ಮ ದೂರವಾಣಿಯನ್ನು ಎಲ್ಲೋ ಇಟ್ಟು ಮಾತನಾಡುತ್ತಿದ್ದೀರಿ.
ಕೇಳಿಸ
ಹಾ ಈಗ ಕೇಳುತ್ತಿದೆ
ನಾನು ಬೇರೆ ಒಂದು ಏನೋ ಯಂತ್ರವನ್ನು ಕಿವಿಗೆ ಅಳವಡಿಸಿಕೊಂಡಿದ್ದೆ
ಹೌದೇ
ಹಾ ಅವಾಗ ದೂರವಾಣಿ ದೂರ ಇಟ್ಟಿದೆೆ ಅದಿಕ್ಕೆ
ಹಾ ಈಗ ಸ್ಪಷ್ಟವಾಗಿ ಕೇಳುತ್ತಿದೆ ಆಗಲೇ ಕೇಳುತ್ತಿರಲಿಲ್ಲ ನಾನು ನಿಮ್ಮನ್ನು ಕೇಳಿದೆ ಅದೇ ನದಿಗಳ ಬಗ್ಗೆ ಮಾತನಾಡುತ್ತಾ ಹೋದರೆ ಎಷ್ಟು ವಿಷಯಗಳು ಇದೆ ಎಂದು ಅನಿಸುತ್ತದೆ ನಿಮಗೆ
ಹೌದು ನದಿಗಳು ಕೇವಲ ನೀರಿನ ಮೂಲವಲ್ಲ ಅವು ನಾಗರಿತಿ ನಾಗರಿತಿ ನಾಗರಿ ಕತೆ ಜನ್ಮಸ್ಥಳವೂ ಆಗಿವೆ
ನಾಗರಿಕತೆಗಳ ಜನ್ಮಸ್ಥಳ ಎಂದರೆ ಹೇಗೆ
ಪ್ರಾಚೀನ ಕಾಲದಲ್ಲಿ ಜನರು ನದಿಗಳ ದಡದಲ್ಲಿಯೇ ವಾಸಿಸುತ್ತಿದ್ದರು ಏಕೆಂದರೆ ಅಲ್ಲಿ ನೀರು ಸುಲಭವಾಗಿ ಸಿಗುತ್ತಿತ್ತು ಕೃಷಿ ಮಾಡಲು ಅನು ಅನುಕೂಲವಾಗುತ್ತಿತ್ತು ಆದ್ದರಿಂದ ಅನೇಕ ದೊಡ್ಡ ನಾಗರಿಕತೆಗಳು ನದಿಗಳ ತೀರದಲ್ಲಿ ಬೆಳೆ ಇತ್ತು
ಉದಾಹರಣೆ ಕೊಡಬಹುದೇ
ಸಿಂಧು ನದು ನದಿ ತೀರದಲ್ಲಿ ಸಿಂಧು ಕಣಿವೆ ನಾಗರಿಕತೆ ನೈಲ್ ನದಿ ತೀರದಲ್ಲಿ ಈಜಿಪ್ಟ್ ನಾಗರಿಕತೆ ಟ್ರೈಗೀಸ್ ಮತ್ತು ಯುಫ್ರೆಟಿಸ್ ನದಿಗಳ ತೀರದಲ್ಲಿ ಮೆಸೋಫೋಟಿಮಾ ನಗರಿಕ ಕತೆ ಬೆಳೆಯಿತು
ಹ ನಿಜವಾಗಿಯೂ ನದಿಗಳು ಮಾನವನ ಇತಿಹಾಸದ ಭಾಗವಾಗಿವೆ
ಹ ಹೌದು ನದಿಗಳಿಲ್ಲದೆ ಅನೇಕ ನಗರಗಳು ಮತ್ತು ಗ್ರಾಮಗಳು ಅಭಿವೃದ್ಧಿಯಾಗುತ್ತ ಗೊತ್ತರಲಿಲ್ಲ
ಕರ್ನಾಟಕದಲ್ಲಿ ಯಾವ ನಗರಗಳು ನದಿಗಳೊಂದಿಗೆ ಸಂಬಂಧ ಹೋಂ ಡಿದೆ
ಹ ಮೈಸೂರು ನಗರವು ಕಾವೇರಿ ನದಿಯೊಂದಿಗೆ ಶಿವಮೊಗ್ಗ ತುಂಗಾ ನದಿಯೊಂದಿಗೆ ಕೆ ಹೊಸಪೇಟೆ ತುಂಗಭದ್ರಾ ನದಿಯೊಂದಿಗೆ ಮತ್ತು ಬೆಳಗಾವಿ ಕೃಷ್ಣಾ ನದಿ ಪ್ರದೇಶದೊಂದಿಗೆ ಸಂಬಂಧ ಹೊಂದಿದೆ
ನದಿಗಳು ಕೃಷಿಗೆ ಹೇಗೆ ಸಹಾಯ ಮಾಡುತ್ತವೆ
ನದಿಗಳ ನೀರನ್ನು ಕಾಲುವೆಗಳ ಮೂಲಕ ಹೊಲಗಳಿಗೆ ಹರಿಸಲಾಗುತ್ತದೆ ದೆ ಇದರಿಂದ ಅಕ್ಕಿ ಕಬ್ಬು ಗೋಧಿ ರಾಗಿ ಜೋಳ ಹತ್ತಿ ಮತ್ತು. ತರಕಾರಿಗಳನ್ನು ಬೆಳೆಯಬಹುದು
ಹ್ಮ ರೈತರಿಗೆ ನದಿಗಳು ತುಂಬಾ ಮುಖ್ಯವಾಗಿರಬೇಕು
ಖಂಡಿತ ರೈತರ ಜೀವನವೇ ನದಿಗಳ ಮೇಲೆ ಅವಲಂಬಿತವಾಗಿದೆ ನೀರಿಲ್ಲದಿದ್ದರೆ ಬೆಳೆ ಬೆಳೆಯುವುದಿಲ್ಲ
ಕೆಲವೊಮ್ಮೆ ನದಿಗಳು ಒಣಗುವುದಕ್ಕೆ ಕಾರಣವೇನು
ಅರಣ್ಯ ನಾಶ ಕಡಿಮೆ ಮಳೆ ಭೂಗರ್ಭ ಜಲದ ಅತಿಯಾದ ಬಳಕೆ ಮತ್ತು ಹವಾಮಾನ ಬದಲಾವಣೆ ಪ್ರಮುಖ ಕಾರಣಗಳಿವೆ
ಹವಾಮಾನ ಬದಲಾವಣೆಯ ನದಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ
ಮಳೆಯ ಮಾದರಿಯಲ್ಲಿ ಬದಲಾವಣೆ ಉಂಟಾಗುತ್ತದೆ ಕೆಲವೊಮ್ಮೆ ಅತಿಯಾದ ಮಳೆ ಬರುತ್ತದೆ ಕೆಲವೊಮ್ಮೆ ಮಳೆ ಕಡಿಮೆ ಆಗುತ್ತದೆ ಇದರಿಂದ ಪ್ರವಾಹ ಮತ್ತು ಬರ ಎರಡೂ ಉಂಟಾಗಬಹುದು
ನದಿಗಳಲ್ಲಿ ಜೀವಿಸುವ ಪ್ರಾಣಿಗಳ ಬಗ್ಗೆ ಹೇಳು.
ಮೀನುಗಳು ಆಮೆಗಳು ಕಪ್ಪೆಗಳು ಮೊಸಳೆಗಳು ಹಾಗೂ ಅನೇಕ ಸೂಕ್ಷ್ಮ ಸೂಕ್ಷ್ಮ ಜೀವಿಗಳು ನದಿಗಳಲ್ಲಿ ವಾಸಿಸುತ್ತವೆ
ನದಿ ಮಾಲಿನ್ಯದಿಂದ ಇವುಗಳಿಗೆ ಏನಾಗುತ್ತದೆ
ಹ ನೀರು ಕಲುಷಿತವಾದರೆ ಜಲಚರಣಗಳು ಬದಲು ಬದುಕಲು ಕಷ್ಟವಾಗುತ್ತದೆ ಕೆಲವು ಜೀವಿಗಳು ಸಂಪೂರ್ಣವಾಗಿ ನಾಶವ ಆಗುವ ಸಾಧ್ಯತೆಯೂ ಇದೆ
ಮರಗಳು ಮತ್ತು ನದಿಗಳ ನಡುವೆ ಯಾವ ಸಂಬಂಧವಿದೆ
ಮರಗಳು ಮಣ್ಣಿನ ಸವಕಳ್ ಸವಕಳಿಯನ್ನು ತಡೆಯುತ್ತವೆ ಮಳೆಯ ನೀರನ್ನು ನೆಲದಲ್ಲಿ ಹೀರಿಕೊಳ್ಳಲು ಸಹಾಯ ಮಾಡುತ್ತವೆ ಇದರಿಂದ ನದಿಗಳಿಗೆ ನಿರಂತರವಾಗಿ ನೀರು ದೊರೆಯುತ್ತದೆ
ಅದರಿಂದ ಅರಣ್ಯ ಸಂರಕ್ಷಣೆ ಕೂಡ ಮುಖ್ಯವೇ
ಹೌದು ನದಿಗಳನ್ನು ಉಳಿಸ ಹೌದು ನದಿಗಳನ್ನು ಉಳಿಸಬೇಕಾದರೆ ಅರಣ್ಯಗಳನ್ನು ಉಳಿಸಬೇಕು ಹ
ಕೆಲವು ನದಿಗಳನ್ನು ಜೋಡಿಸುವ ಯೋಜನೆಗಳ ಬಗ್ಗೆ ಕೇಳಿದ್ದೇನೆ
ಹೌದು ಒಂದು ಪ್ರದೇಶದಲ್ಲಿ ಹೆಚ್ಚುವರಿ ನೀರು ಇದ್ದರೆ ಅದನ್ನು ನೀರಿನ ಕೊರತೆ ತೆಯಿಂದ ಪ್ರದೇಶಗಳಿಗೆ ತಲುಪಿಸಲು ನದಿಗಳನ್ನು ಜೋಡಿಸುವ ಯೋಜನೆಗಳು ಗಳನ್ನು ರೂಪಿಸಲಾಗುತ್ತದೆ
ಅದು ಒಳ್ಳೆಯ ಆಲೋಚನೆ ಅನಿಸುತ್ತದೆ
ಹೌದು ಆದರೆ ಪರಿಸರದ ಮೇಲೆ ಅದರ ಪರಿಣಾಮವನ್ನು ಗಮನಿಸಬೇಕು
ಸೌಂದರ್ಯವು ಅದ್ಭುತವಾಗಿರುತ್ತದೆ
ಖಂಡಿತ ಬೆಳ ಬೆಳಗಿನ ಸಮಯದಲ್ಲಿ ನದಿಯ ದಡದಲ್ಲಿ ನಡೆಯುವುದು ಮ ಮನಸ್ಸಿಗೆ ತುಂಬಾ ಶಾಂತಿ ನೀಡುತ್ತದೆ
ನಾನು ಕಳೆದ ವರ್ಷ ಕಾವೇರಿ ನದಿಯ ತೀರಕ್ಕೆ ಹೋಗಿದ್ದೆ ಅಲ್ಲಿ ತುಂಬಾ ಸುಂದರ ದೃಶ್ಯವಿತ್ತು
ನಾನು ಶರಾವತಿ ನದಿಯ ಬಳಿ ಇರುವ ಜೋಗ ಜಲಪಾತ ಅದಕ್ಕೆ ಹೋಗಿದೆೆ ಅದು ಭಾರತದ ಅತ್ಯಂತ ಸುಂದರ ಜಲಪಾತಗಳಲ್ಲಿ ಒಂದಾಗಿದೆ
ಜಲಪಾತಗಳು ಕೂಡ ನದಿಗಳ ಭಾಗವೇ ಅಲ್ಲವೇ
ಹೌದು ನದಿ ಎತ್ತರದ ಪ್ರದೇಶದಿಂದ ಕೆಳಗೆ ಬೀಳುವಾಗ ಜ ಜಲಪಾತಗಳು ಉಂಟಾಗುತ್ತೆ
ನದಿಗಳು ಪ್ರವಾಸೋದ್ಯಮಕ್ಕೂ ಸಹಾಯ ಮಾಡುತ್ತದೆಯೇ ಮಾಡುತ್ತವೆ
ಖಂಡಿತ ಜಲಪಾತಗಳು ಅಣೆಕಟ್ಟುಗಳು ದೋಣಿ ವಿವಾ ವಿ ವಿಹಾ ವಾರ ಮತ್ತು ನದಿ ತೀರದ ಉದ್ಯಾನಗಳು ಪ್ರ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ
ನದಿಗಳನ್ನು ರಕ್ಷಸಲು ವಿದ್ಯಾರ್ಥಿಗಳು ಏನು ಮಾಡಬೇಕು
ಶಾಲೆಗಳಲ್ಲಿ ಜಾಗೃತಿ ಕಾರ್ಯ ಕ್ರಮಗಳನ್ನು ನಡೆಸಬಹುದು ನದಿ ಗಳ ಸ್ವಚ್ಛತಾ ಅಭಿಯಾನದಗಳಲ್ಲಿ ಭಾಗವಹಿಸಬಹುದು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬಹುದು
ನಾವು ಒಂದು ನದಿಯ ಸಂರಕ್ಷಣಾ ಕ್ಲಬ್ ಆರಂಭಿಸಿದರೆ ಹೇಗೆ
ಅದೊಂದು ಅತ್ಯುತ್ತಮ ಆಲೋಚನೆ ನಾವು ನಮ್ಮ ಸ್ನೇಹಿತರನ್ನ ಸೇರಿಸಬಹುದು
ಕ್ಲಬ್ ನ ಮುಖ್ಯ ಉದ್ದೇಶ ಏನಾಗಿರಬಹುದು
ನದಿಗಳ ಬಗ್ಗೆ ಅರಿವು ಮೂಡಿಸುವುದು ಪರಿಸರ ಸಂರಕ್ಷಣೆ ಹ ಮರ ನೆಡುವುದು ನೆಡುವುದು ಮತ್ತು ನೀರಿನ ಉಳಿತಾಯದ ಬಗ್ಗೆ ಜನ ಜನರಿಗೆ ತಿಳಿಸುವುದು
ನೀರಿನ ಉಳಿತಾಯದ ಕೆಲವು ವಿಧಾನಗಳನ್ನು ಹೇಳು
ಅಗತ್ಯವಿಲ್ಲದಾಗ ನಲ್ಲಿ ನಲ್ಲಿಯನ್ನು ಮುಚ್ಚುವುದು ಮಳೆ ನೀರು ಸಂಗ್ರಹಣೆ ಮಾಡುವುದು ನೀರನ್ನು ವ್ಯರ್ಥ ಮಾಡದಿರುವುದು ಮತ್ತು. ಸೋರಿಕೆಯಾಗುವ ಕೊಳವೆಗಳನ್ನು ಸರಿಪಡಿಸುವುದು.
ಪ್ರತಿಯೊಬ್ಬರೂ ಈ ಕ್ರಮಗಳನ್ನು ಅನುಸರಿಸಿದರೆ ನೀರಿನ ಆ ಸಮಸ್ಯೆ ಕ. ಕಡಿಮೆ ಆಗಬಹುದು.
ಟ್. ಖಂಡಿತ ಸಣ್ಣ ಸಣ್ಣ ಪ್ರಯತ್ನ ದೊಡ್ಡ ದೊಡ್ಡ ಬದಲಾವಣೆ ತರುತ್ತದೆ. ಟ್
ಅಂತೆಯೇ ಅವುಗಳ ಮಹತ್ವ ಇನ್ನಷ್ಟು ಅರ್ಥವಾಗುತ್ತಿದೆ.
ನನಗೂ ಹಾಗೆ ಅನಿಸುತ್ತದೆ ನದಿಗಳನ್ನು ನಮ್ಮ ಸಂಸ್ಕೃತಿ. ಆರ್ಥಿಕತೆ ಮತ್ತು ಪರಿಸರದ ಜೀವನಾಡಿಗಳಾಗಿವೆ.
ನಾವು ನದಿಗಳನ್ನು ಕಾಪಾಡಿದರೆ ಅವು ನಮ್ಮನ್ನು ಕಾಪಾಡುತ್ತವೆ.
ಹ. ತುಂಬಾ ಚೆನ್ನಾಗಿ ಹೇಳಿದೆ ನದಿಗಳನ್ನು ಸಂರಕ್ಷಸೋಣ ಪ್ರಕೃತಿ. ನನ್ನು ಉಳಿಸೋಣ ಭವಿಷ್ಯವನ್ನು ಸಂರಕ್ಷತಗೊಳಿಸೋಣ ಸುರಕ್ಷಿತಗೊಲಿಸೋನಾ. ರೊಣ ಎಂಬ ಸಂದೇಶವನ್ನು ಎಲ್ಲರಿಗೂ ತಲುಪಿಸೋಣ.
ಖಂಡಿತ ಮುಂದಿನ ಬಾರಿ ಸಮುದ್ರಗಳ ಬಗ್ಗೆ ಮಾತನಾಡೊನವೇ.
ಟ. ಹ ನಿನಗೆ ಯಾವ್ದ ಯಾವ್ದಾದ್ರು ಬೇರೆ ಅ ಇದ್ರ ಬಗ್ಗೆ. ಏನು ಆಸಕ್ತಿ ಇದೆ ಅಂದ್ರೆ ಯ.
ನಿಮ್ಮ ಧ್ವನಿ ನೀವು ನಿಮ್ಮ.
ಹಾ ನೂರ ಇ ಹಾ ಬರ್ತು ಇ. ಇಟ್ಟು ಬಿಟ್ಟೆ ದೂರ.
ಹೌದೇ ನೀವು ಮಲಗಿಕೊಂಡು ಹೇಗೇಗೋ. ಏನೋ ಹೇಳತಿ ಹೇಳಿ ಹೇಳಿ ಕೇಳುತ್ತೇನೆ.
ನಿಮಗೆ ಬೇರೆ ಯಾವ್ದಾದ್ರು ಬ ಮೇಲೆ ಮಾತಾಡೋಣ ಅಂತ ಆಸಕ್ತಿ. ಇದೆ ಅಂದ್ರೆ ನದಿಗಳ ಬಗ್ಗೆ ಆಗ್ಲೆೇ ತುಂಬಾ ಮಾತಾಡುದ್ವಲ್ಲ.
ಹ ಹೌದು ಸಮುದ್ರಗಳ ಬಗ್ಗೆ ಮಾತನಾಡೋವೇ.
ಸಮುದ್ರನುೂ ನದಿಗೆ ಬರುತ್ತೆ ಇಲ್ಲಾ ಅಂದ್ರೆ. ಅಂದ್ರೆ ನಾವು ರಾಧಾಕೃಷ್ಣ ಕತೆ. ಕೇಳೋಣ್ವೆ ಮುಂದ ಭಾಗ ಒಂದ್ರಿಂದ ಮುಂದುವರ್ಸ್ಕೊಂಡ್ ಹೋಗೋಣ್ವೆ.
ಹ ರಾಧಾಕೃಷ್ಣ ಕಥೆ ಕೇಳೋಣ ಮಾತನಾಡೋಣ ಅದರ ಬಗ್ಗೆ. ನಿಮಗೆ ತಿಳಿದಿದಯೇ ಆ ಒಂದು ಕತೆೆಗಳು.
ಇಲ್ಲ ನಾನು ಈಗ ಹಾಕಿರುವ ಹಾಗಾಗೆ ಹಾಕುತ್ತೇನೆ ಅವಾಗ ನಮ್ಗೂ ತಿಳಿಯುತ್ತೆ ಏನೇನಾದ. ಆದ್ರು ಒಂಥರ ಚೆನ್ನಾಗಿರುತ್ತೆ ಅಂತ.
ನಮ್ಮ ಇತಿಹಾಸದ ಕಥೆಗಳನ್ನು ಕೇಳುವುದು ಒಂದು ಒಳ್ಳೆಯ. ಉದ್ದೇಶವೇ ಅದರಿಂದ ನಾವು ಏನಾದರೂ ಕಳಿಯುತ್ತೇವೆ.
ಹ್ಮ್ ಏನೋ ಮಾತಾಡ್ತಿವಿ ಅದು ಒಂದ ಸ್ವಲ್ಪ ಆ. ಬೇಸರ ಆಗದಂತೆ ಇರಬೇಕಲ್ವಾ ಅದಕ್ಕೇಏನಾದರೂ ತಿಳ್ಕೊಳ್ಳೋತರ ಮಾತಾಡೋಣ ಅಂತ.
ಹಾ ಹೌದೌದು ಇದು ಒಂದು ಒಳ್ಳೆಯ ಉಪಾಯವೇ
ಹಾ ನಿಮ್ಗೂ ಯಾವ್ದಾದ್ರು ಬಗ್ಗೆ ಆದ್ರು ಮಾತಾಡ್ಬೇಕು ಅಂತ ಇದ್ರೆ ಹೇಳಿ ಅವಾಗ ಮಾತಡನಾ
ಹಾ ಸರಿ ಹಾ ಕಳಿಸಿ ಕೊಡಿ. ಸಂದೇಶ ಒಂದು ಕಳಿಸಿಕೊಡಿ.
ಹಾ.
ಧನ್ಯವಾದಗಳು.
ಧನ್ಯವಾದ.